ಹಲೋ.
ಕೇಳಸ್ತಾ ಇದಿಯಾ.
ಹಾ ಕೇಸಿದೆ ಗುರು ಏನ್ ಫೋನ್ ಆಗ್ತಲ್ಲ ಬಿಸಿ ಆಗ್ಬ ಬಿಟ್ಟಿದಪ್ಪ ನೀನು .
ಹಂಗೇನಲ್ಲಪ್ಪ ಗುರು ಎಲ್ಲಾ ನೀವ್ ಬೀಜಿ ಆಗಿರಿ .
ಇಲ್ಲ ನೀವೇ ಬ ಬಿಜಿಯಗ ಯಾವ್ ಸೌಂಡ್ ಬರ್ತಾ ಇದ್ಯಾ ಹೊರಗಡೆ ಬರ್ತೀರಾ.
ಹಾ ಬರ್ತ ಬರ್ದ.
ಹ ಸೌಂಡ್ ಆ ತರ ಎಲ್ಲ ಸೌಂಡ್ ಕೇಳಬಾರ್ದು ಇಲ್ಲಿ
ಹ್ಮ
ಹಾ ಇಲ್ಲಿ ಮತ್ತೇಏನ್ ಸಮಾಚಾರ ಆರಾಮಿದೀರಾ. ನಾನು ಆರಾಮ್ದೀನಿ ನೋಡು ಏನ್ ಫೋನ್ ಅಸ್ತಲ್ಲಪ್ಪಾ ಆಗ್ಬಿಟ್ಟಿಯನೇನು.
ಏನಲ್ಲಪ್ಪಾ ಸ್ವಲ್ಪ ಕೆಲ್ಸ ಇದ್ದು. ಸ್ವಲ್ಪ ಬೀಜ ಅದು ಊರದಿತ್ತು ಅದ್ರ ಸಲ ವಾಗಿ ನಾವು ನೋಡಪ್ಪ. ಅಪ್ಪಾ ಒಂದ್ ಹತ್ತು ಎಕರೆ ಹೊಲ ಐತಿ ನಮ್ದು.
ಹಾ ಏನ್ ಹಾಕಿದ್ರ ಹತ್ತುವಾ ಹತ್ತೆಗ್ರ ಹೊಲ್ದಲ್ಲಿ.
ಐದ್ ಅಕ್ರ ಹತ್ತಿ ಹಾಕಿವವಿ.
ಹಾ.
ಐದ್ ಎಕರೆ ಅಂದ್ರೆ ಇದು ಗದ್ದಿ ಮಾಡಿವ ಕೋಳಿ ಗದ್ದೆ.
ಅಂದ್ರೆ ಯಾವ ಯಾವ ಬೀಜ ಹತ್ತಿ ಬೀಜ ಯಾವ ಬೀಜ ಹಾಕಿದ್ದು .
ಹತ್ತಿ ಬೀಜ ನೋಡಪ್ಪಾ ಪವರ್ಫುಲ್ ಅಂತ ಒಂದು ನಮ್ ಕಡೆ ಬಂದೈತಿ ಬಿಜಾಪುರ್ ಡಿಸ್ಟ್ರಿಕ್ ನಲ್ಲಿ.
ಯಾವ ಬೀಜಾ.
ಪರ್ಫುಲ್ ಬೀಜಾ .
ಹೌದಾ ಹೇಳಿ ಪವರ್ಫುಲ್ ಪಜಾ .
ಅದು ಬೀಜ ಒಂದ್ ಪಾಕೆಟ್ಗೆ ಎಷ್ಟ ಐತಿ ಗೊತ್ತಾ ಹದ್ನೈದು ನೂರು ರೂಪಾಯಿ ಐತಿ ಒಂದ.
ಎಷ್ಟಿದೆ ಹದಿನೈದು ನೂರು ರೂಪಾಯಿಗಳು ಅಷ್ಟೊ ಅಂತ .
ಹ ಬಾಳ್ ಡೇಂಜರ್ ಐತಿ ಅದು ಒಂದ್ ಬೀಜಗ್ ನೋಡ್ರಿ ಅಪ್ಪ ಎಷ್ಟ್ ಕಾಯಿ ಆತ ಗೊತ್ತಾ .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
ಎಂಬತ್ ನಿಂದ ತೊಂಬತ್ತು ಇಲ್ಲಾಂದ್ರೆ ಒನ್ನೂರ ಹತ್ರರ ತನ ಕಾಯಿ ಆತಾವ.
ಅಂದ್ರೆ . ಒಂದ್ ಎಕರೆೆ ಅಂದ್ರೆ ಒಂದು ಮೂವತ್ ಕುಂಟಲ್ ಬರವುದ ಅದು ಎಕರೆಕೆ ಕ ಕುಂಟಲ್ ಮೂವತ್ ಕುಂಟಲ್ ಕೊಡುತ್ತಾ .
ಹಾ ಜಾಸ್ತಿ ಬರ್ತೈತೆ ಜಾಸ್ತಿ ಬರ್ತೈತೆ.
ಏನಪ್ಪಾ ನಮಗೂ ಇದ್ರೆ ಹೇಳಿ ಆತರ ನಮಗೂ ಆತರ ಬೀಜ ಬೇಕು ನಮ್ ತರ .
ಬೀಜ ಸಿಗ್ತಾ ಇಲ್ಲ ಎಷ್ಟು ಬೇಕು ನಿಮ್ ಪಾಕಿಟ್ ಎಷ್ಟು ಪಾಕಿಟ್ ಬೇಕು ಹೇಳಿ ನ ಕೊಡುಸ್ತೀನಿ. ನಮ್ದ ಆಗ್ರೂ ಐತಿ ನಮ್ ದೋಸ್ತಂದು ಎಷ್ಟ ಎಕ್ರ ಇದೆ.
ನಮ್ದ್ ಇಪ್ಪ ಇಪ್ಪತ್ ಎಕ್ರೆ ಜಮೀನಿದೆ.
ಹ ಇಪ್ಪತ್ ಎಕ್ರೆ ಜಮೀನು ಅದುಕ್ ಎಷ್ಟ್ ಹೋಗುತ್ತದೆ.
ಇಪ್ಪತ್ ಎಕ್ರೆ ಅಂದ್ರೆ ಎಕರೆಕೆ ಅಂದ್ರೆ ಎಕರೆೇಕ ಎರಡು. ಅಂದ್ರೆ ಒಂದ್ ನಾಲ್ವತ್ ಪ್ಯಾಕಿಟಾ ನಾಲ್ವತ್ ಪ್ಯಾಕಿಟ್ ಹೋಗುತ್ತೆ.
ನಲ್ವತ್ ಪಾಕಿಟ್ ಹೋಗುತ್ತದೆ ಹಂಗಂದ್ರಯ್ತ್ ತಗೋ ತರ್ಸ್ಕೊಡ್ತೀನ್ ನಾ. ನಲ್ವತ್ ಪಾಕಿಟ ಇವತ್ ಯಾವರ ಇವತ್ ಮಂಗ್ಳುವಾರ ಏನು ನಿಮ್ಗೆ ಶುಕ್ರವಾರ ಸಿ ಸಾಯಂಕಾಲ ತಾನೆ ತರಿಸ್ಕೊಡ್ತೀನೆ ಅದು ಬಿಜಾಪುರ್ನಿಂದ ತರುಸ್ಬೇಕು.
ಬಿಜಾಪುರ್ ಅಂದ್ರೆ ಇಲ್ಲೇ ಇದೆಯಲ್ಲ ಸನೇನೇ ಇದೆ ಅಲ್ಲ ಬೇಗ ಬರ್ಬೇಕ್ ತಾನೆ ಅದು ಲೇಟ್. ಟಾಗುತ್ತೆ ಅಂದ್ರೆ ಅಲ್ಲಿ ತನಕಂದ್ರೆ.
ಇವ್ರ್ ನೋಡಿ ಅವ್ರು ಆಂಧ್ರ ಪ್ರ್ರದೇಶ್ ನಿಂದ ತರುಸ್ತಾರೆ ಅವ್ರು ಬಿಜಾ ಪುರ್ದವ್ರ್ಗೆ ಈಗ ಆಡ್ರು ಕೊಟ್ರೆ ಅವ್ರು ಬೇರೆ ಕಡೆಲಿಂದ್ ತರುಸ್ತಾರೆ ಅದು. ಬೀಜ ಜಲ್ದಿ ಸಿಗಲ್ಲ ಇಲ್ಲಿ ಎಲ್ಲು ಲೋಕಲ್ ನಲ್ಲಿ ಅಲ್ಲಿ ನಮ್ಮ್ ಫ್ರೆಂಡ್ ಇದ್ದಾನೆ ಬೀಜ ಪೂರ್ನಲ್ಲಿ ಅವ್ನಿಗ್ ಹೇಳಿದ್ರೆ ಅವ ಅಲ್ಲಿನಿಂದ ತರುಸ್ತಾನೆ. ಹಾ ಬಿಜಾಪುರ್ನಲ್ಲಿ ಇರ್ತಾನೆ ಹಾ. ಅಲ್ಲಿರ್ತಾನೆ ಅವ ಅವ್ನಿಗ್ ಹೇಳಿದ್ರೆ ಅವ ಕಳಸ್ತಾನೆ.
ಇಲ್ಲ ನನ್ಗೆ ನಾಳೆ ಬೇಕಿತ್ತಪ್ಪ ಮಳೆ ಬಂದಿದೆ ನಾಳೆ ಇಲ್ ಬಿತ್ತನೆ ಮಾಡ್ಬಬೇಕ್ ಎಲ್ಕಂದ್ರೆ ಆಮೇಲೆ. ಬಿತ್ತನೆ ಮಾಡಿದ್ರೆ ಎಲ್ಲಾ ಹಶಿ ಎಲ್ಲ ಆರೋಗುತ್ತದು.
ಹಂಗಂದ್ರೆ ನನ್ ಬಲ್ಲಿ ಇಗ್ ಸದ್ಯಕ್ಕೆ ಒಂದ್ ಹತ್ ಇದವ್ ಹತ್ತು ಪಾಕಿಟ್ ಇದಾವೆ ನಿನ್ ಕೊಡ ಅಂದ್ರೆ ಕೊಡ್ತೀನಿ ಅತ್. ಪಾಕಿಟ್ಟ.
ಹೌದಾ. ಹತ್ ಪ್ಯಾಕಿಟು ಏನ್ ಆಗಲ್ ಗುರು ನಮ್ಗೆ ಜಾಸ್ತಿನೇ ಬೇಕಿನ್ನು ಅದ್ ಅರ್ಧಂಬಾರ್ದ ಆಗುತ್.
ಈಗ ಏನು ಅಜಸ್ಟ್. ಮಾಡ್ಕೊಪ್ಪಾ ಇನ ಒಂದ್ ಮೂರ್ ದಿನ ಅಲ್ಲ ಮೂರ್ ದಿನದೊಳಗೆ ತರ್ಸ್ಕಕೊಡ್ತೇನಿ.
ಹೌದಾ ನೋಡಿ ಬ್ರೋ ಆದ್ರೆ ದುಡ್ ಕೊಡ್ತೀವ್ ಆದ್ರೆ ಜಾಸ್ತಿ ದುಡ್ ಕೊಡ್ತೀವ್ ಬೇಗ ಬೆ ಆದಷ್ಟ್ ಬೇಗ ಕಳ್ಸಿ.
ಆಯ್ತು ನಾನು ಇನ್ನ ಎರಡ್ ದಿನ ಟೈಮ್ ಕೊಡ್ಬೇಕು ಒಂದೇ ದಿನ ಅದ್ರೆ ಆಗಲ್ಲ ಎರಡ್ ದಿನ ರ ಬೇಕಾಗ್ ತದ. ಅಲ್ಲಿನಿಂದ ತರ್ಸ್ಬೇಕಲ್ಲ ನೀವ್ ಪಸ್ಟಿಗೆ ಹೇಳಿದ್ರೆ ನಾನು ತರ್ಸ್ಕೊಡ್ತಿದ್ದೆ ಒಂದ ನೂರು. ಚೀಲ ತ ಇದು ಪಾಕಿಟ್ ತರುಸ್ತಿದ್ದೆ ಅರ್ದ ಅದ್ರಲ್ಲಿ ನಿಮ್ಮ ಹೊಲದ ಬಾಜು ಇದ್ದರಿಗೂನು ಕೊಡ್ಲಾಕ್ ಬರ್ತಿತ್ತು.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
ಬಾಳ್ ಚಲೋ ಇದೆ ಅದು ಬಿಜಾ.
ಹ್. ನೀವ್ ಇವಾಗ್ ಹೇಳಿದ್ರಲ್ಲ ಇತರ ಇದೆೇ ಕುಂಟಲ್ ಎಕ್ರೆಗೆ ಮೂವತ್ ಕ್ವಿಂಟಲ್ ಬರುತ್ತೆ ಅಂತ್ ಹೇಳಿದ್ರಲ್ಲ ಅದಿಕ್ಕೆ ನಾವ್ ಇವಗ್ ನಮ್. ತರದು.
ಹೌದು ನೀವು ಪಸ್ಟ್ ಕೇಳಿದ್ರೆ ಫೋನ್ ಹಚ್ಬೇಕಿತ್ತು. ನಂದು ತಪ್ಪೈತೆ ನೀವ್ ಒಂದ್ ಸಾರ್ತಿ ಹಚ್ಚಿದ್ರಿ ಕಾಲ್ ನಾನು ರಿಸೀವ್ ಮಾಡಿಲ್ಲಾ.
ಹೌದು ಅದೇ ಫೋನ್ ಹಚ್ಚಿದೆ ನಾವ್ ನೀವ್ ರಿಸೀವೆ ಮಾಡ್ತಿಲ್ಲಾ ತುಂಬಾ ಬ್ಯುಸಿ ಆಗಿದ್ರಲ್ಲ ಅದಿಕ್ಕೆ ಇವಾಗ್ ಫೋನ್ ಹಚ್ಚಿದ್ದು.
ಅಕಡೆ ಇಕಡೆ ಜಾಸ್ತಿ ಫೋನ್ ಬರ್ತಾ ಇತ್ತು ನಾ ಅದು ಬೀಜ ಹಚ್ಮೇಲೆ ನಮ್ಮ್ ಊರಲ್ಲಿ ಎಲ್ಲರ್. ತರ್ಸ್ಕೊಡು ನನ್ ತರ್ಸ್ಕೊಡು ನೀನ್ ತರ್ಸ್ಕೊಡು ಅನನ ಒಂದ್ ಲಾರಿ ಲೋಡೆ ತಾರ್ಸಬಿಟ್ಟಿದೆ ನಾನು. ಪೂರ ಎಷ್ಟು ಐವತ್ ಚೀಲ ತರ್ಸಿದಿನಿ ಒಂದ್ ಚೀಲ. ಹಾ ಒಂದು ಚೀಲಲ್ಲಿ ಹದ್ನೈಲಿಂದ ಇಪ್ಪತ್ ಪಾಕಿಟ್ ಇರ್ತವೆ.
ಹಾ.
ಅವ್ರ್ ನಮವ ಈಗ ಹೆಂಗೆ ಇದು ತರ್ಕಾರಿ ಮಾಡ್ತಾರಲ್ಲೊ ಮಾರ್ಕೆಟ್ ನಲ್ಲಿ ಹಂಗೆ. ಅಷ್ಟು ಮಾರಿದ್ದರೆ ಬೀಜ ಅಷ್ಟು ಸೇಲ್ ಆಗಿದೆ ಅದು.
ಅಷ್ಟೊಂದ್ ಸೇಲ್ ನಮ್ ಕಡೆ ಆತರ ಬೀಜನ ಇಲ್ಲಪ್ಪ ಬೇರೆ ಬೇರೆ ಕಂಪ್ನಿ ಇದೆ ನಮ್ ಕಡೆ.
ನಿಮ್ ಕಡೆ ಯಾವ ಕಂಪ್ನಿ ಇದೆ
ನಮ್ ಕಡೆ ಆನಂದು ಡಬಲ್ ಲೈನ್ ಅಂತ ಇದೆ ಅದೇ ಜಾಸ್ತಿ ಹಚ್ಚೋದು ಬೀಜ ಅಲ್ಲಿ ಆನಂದು ಮತ್ತೆ ಯುುವಾ
ಹೌದ....
ಹ್ಮ್
ನಮ್ಮಲ್ಲಿ ಇಲ್ಲಪ್ಪ ನಮ್ ಕಡೆ ಬ್ಯಾರೆ ಎಲ್ಲಾ ಬೀಜ ಬ್ಯಾರೆ ಬ್ಯಾರೆ ಬರ್ತವ ನಂಬಲ್ಲಿ ಡೇಲಿ ಅಪ್ಡೇಟ್ ಬರ್ತಿರ್ತಾವ ಜನ್ರೇಷನ್ ಈಗ ಹೆಂಗ ಜಂಗಿ ಜನ್ರೇಷನ್ ಬಂದಿದೆ ಹಂಗಿದೆ ಹೊಸ ಹೊಸ ಮಾಡಲ್ ಬರ್ತೈತ್ ನಂಬಲ್ಲಿ ಈ ಸರ್ತಿ ಪವರ ಫುಲ್ ಬಂದು ಇಲ್ಲಂದ್ರೆ ಮತ್ ಮುಂದಿನ ಸರ್ತಿ ಮತ್ ಚೇಂಜ್ ಆಗುತ್ತದೆ ಹಂಗಿರುತ್ತದೆ ನಂಬಲ್ಲಿ
ಹೌದಾ ನಮ್ಮ ಕಡೆ ಬೀಜಾ ನೋಡಿಲ್ಲ ಪ್ಯಾಕೆಟ್ ನಾನು ಹಚ್ಬೇಕಂತ ಮಾಡಿದ್ದೆ ನಾನು
ಆಯ್ತಾ ತೊ ನಿನ್ಗ ನಾಳೆ ನೋಡುಣ ನಾಳೆ ಇಲ್ಲ ನಾಡ್ದ ಮುಂಜಾಳತನ ನಿನಗೆ ತರ್ಸ್ಕೊಡ್ತೀನಿ. ಹೆಂಗರ ಮಾಡ ಗೇರ್ ತರಿಸಿ ಕೊಡತೀನಿ ಒಂಟಿದ್ದಿನಿ ಇಲ್ಲಾಂದ್ರೆ ನಾ ಒಂಟಿದ್ದೀನಿ ಬಿಜಾಪುರ್ ಕಾರ್ ತಗೊಂಡು ನೋಡೋಣ ಅವನ್ ಬಲ್ಲಿ ಸ್ಟಾಕ್ ಇರ್ತಾವೆ ನಿಮ್ಗೆ ನನ್ ಬಲ್ಲಿ ಒಂದ್ ಹತ್ತ ಅದಾವ ಉಳದಿದಾವ ನಿಮ್ಗ ಮೂವತ್ ಬೇಕಂದ್ರೆ ಅಲ್ನು ಅಲ್ಲೊಂದು ಇಪ್ಪತ್ತ ತಂಬದ್ದ ಕೊಡ್ತನತೊಗೋರಿ.
ಅಲ್ಲೊಂದು ಮು ಇಪ್ಪತ್ತಾ
ಹ್ಮ ಮೂವತ್ತು ಒಟ್ಟ ನಿ ಮೂವತ್ ಪಾಕೆಟ್ ಆದಷ್ಟ ಜಲ್ದಿ ಮಾಡ್ತೇನಿ ನೀವ ಎಲ್ಲಾ ಟೆನ್ಷನ್ ತೊಳಕ ಹೋಗಬೇಡ್ರಿ ನನ್ ಮೇಲೆ ಭರವಸೆ ಮಾಡ್ರಿ ನಾನ ತರ್ಸ್ಕೊಡ್ತೇನಿ ನಿಮ್ಗೆ.
ಹೌದಾ ಅಂದ್ರೆ ನಿಮ್ ಊರಲ್ಲಿ ಎಲ್ರೂ ಅದೇ ಬೀಜ ಹಾಕಿರೋದು
ಹಾ ನಮ್ಮ ಊರಲ್ಲಿ ಅದೇ ಬೀಜ ಹಾಕರ್ ನೋಡ್ರಿ.
ಹು ನಿಮ್ ಊರೇ ಅದೇ ಹಾಕಿದಾನ ಎಲ್ಲಾ ಬೀಜ
ಊರ ಎಲ್ಲಾ ಬೀಜ ಅದೇ ಪವರ ಫುಲ್ ನಾ ಏನ್ ಹೇಳ್ತಾ ಇದ್ದೀನಿ ಮಾರ್ಕೆಟ್ ನಲ್ಲಿ ಹೆಂಗೆ ಟೊಮ್ಯಾಟಿ ಉಳ್ಳಗಡ್ಡಿ ಮಾಡ್ತಾರೆ ಹಂಗ ಬೀಜ ಬೀಜ ಮಾರ ಸೇಲ್ ಆಗಿದೆ ನಂಬಲ್ಲಿ ಬಹಳಷ್ಟು ಮಂದಿ ಅದೇ ತಗೊಂಡೋಗಿದ್ದಾರೆ ಎಲ್ಲಾ ತೊಗರಿ ಮಾಡೋರುನು ಅದೇ ಹತ್ತಿ ಹಾಕಿದ್ದಾರೆ ಬೀಜ ನೋಡಿಕರೆ
ಅಷ್ಟೊಂದ್ ಸೇಲ್ ಆಗಿದ್ಯಾ ಅದು
ಅಷ್ಟೊಂದ ಇಲ್ಲ ಜಾಸ್ತಿ ಬಾಳ ಅಂದ್ರೆ ಬಾಳ ಜಾಸ್ತಿ ಸೇಲ್ ಆಗಿದೆ
ಹೌದಾ
ಹೌದು ಮತ್ತ ನೀವೇನ್ ಮಾಡ್ತಾ ಇದ್ದೀರಿ ಈಗ
ಇವಾಗ ನಾವು ನಮ್ದು ಕೂಡ ನಾಲ್ಕ ಎಕರೆ ಜಮೀನ್ ಇದೆ ಇವಾಗ ಒಂದ ಇ ನಾಲವತ್ತ ನಲವತ್ತ ಇದು ನಾಲ್ಕಕ ಎಕರೆ ಜಮೀನಲ್ಲಿ ಹತ್ತಿ ಹಾಕಿದೀವಿ ಇವಾಗ ಒಂದ್ ನಾಲ್ಕ ಒಂದು ಹತ್ ಪಾಕೆಟ್
ಪಾಕೆಟ್ ಹಾಕಿದ್ಯಾ
ಹಾ ಇನ್ನೊಂದ್ ಇಪ್ಪತ್ತ ಎಕರೆ ಜಮೀನ್ ಇಲ್ಲಾ ಅದಕ ನಾನ್ ಬೀಜ ಕೇಳ್ತಾ ಇರೋದು ನಿಮ್ ಹತ್ರ ಇದೇವ ಅಂತಾ ಹೇಳಿ
ತರಿಸಸ್ಕೊಡತಿನಿ ತಗೋರಪ್ಪ ನಿ ಟೆನ್ಷನ್ ತೊಲಕ ಹೋಗಬೇಡ ಜಾಸ್ತಿ
ಹೌದಾ ಇಲ್ಲ ಇವಾಗ ಮುಂಗಾರು ಕೂಡ ಕಡಿಮೆ ಇದೆ ಮಳೆ ಬರ್ತಾ ಇಲ್ಲ ಸೊ ಆಗಾಗಿ ಇವತ್ತು ಮಳೆ ಬಂದಿದೆ ಊರಲ್ಲಿ ನಾಳೆ ಅಂದ್ರೆ ಎಲ್ಲ ಆರ್ ಬಿಡುತ್ತೆದೆಲ್ಲ ಹಸಿ
ಹಾ ಅದನ್ನು ಕರೆಕ್ಟ ಐತೆ ಇವತ್ ನೋಡಣ ತೊ ಗಪ್ಪಾ ಮುಂಜಾಳೆ ತರದ ಅದ್ರ ತರ್ಸ್ಕೊಡ್ತೀನ ನಾ
ನಾ ಮುಂಜಾನೆ ನೋಡು ಏಳು ಯೋಳು ಏಳು ಗಂಟೆ ತನ ತರ್ಸ್ಕೊಡ್ತೀನಿ ನೀ ಅಂದ್ರೆ ಒಂಬತ್ ಗಂಟೆ ನಿಂದ ಲೇಬರ್ ಹಚ್ಚಿ ಊರ್ಲಾಕ್ ಹಚ್ಚಿಬಿಡು
ಹೌದಾ
ಹಾ ಮತ್ತೇ ಏನ್ ಮಾಡ್ಲಾಕ್ ಬರಲ್ಲ ಈಗ ನಿನ್ಗೂ ಬಾಳ ಅರ್ಜೆಂಟ್ ಇದೆ ಇಲ್ಲಂದ್ರೆ ಲಾಸ್ ಆಗತದೆ ಆಮೇಲೆ ಮತ್ತೆ ಮಳೆ ಗಿಳಿ ಇತಂದ್ರೆ
ಈಗ ಮಳೆ ಬರ್ತದಂತ ಮೊಹರಮ್ ಹಬ್ಬದಲ್ಲಿ ಹೇಳಿರ್ಬೇಕಲ್ಲ ನಿಮ್ಮ್ ಊರಲ್ನಲ್ಲಿ
ಹಾ ಹೇಳಿದ್ದಾರೆ ಹೇಳಿದ್ದಾರೆ ನಿಜ
ಯಾವಾಗ ಬರ್ತದ ಅಂತ ಹೇಳಿದ್ದಾರೆ ಮಳಿ
ಇನ್ನ ನಾ ಇನ್ನೊಂದ್ ಎರಡ್ ದಿನ ಆದ್ಮೇಲೆ ಮಳೆ ಬರುತ್ತಪ್ಪಾ ಹವಾಮಾನ ಇಲಾಖೆ ನಾನ್ ನಿನ್ನೆ ಕಾಲ್ ಮಾಡಿದ್ದೆ ಅವರು ಹೇಳಿದ್ರು ಇನ್ನೊಂದ್ ಎರಡು ದಿನ ಮೂರ್ ದಿನ ಆಗ್ಬೋದು ಮಳೆ ಬರ್ಬೋದು ಅಂತ ಹೇಳಿದ್ದಾರೆ
ಹಾಗೆ ಅವ್ರ ಹೆಂಗ ಎಕ್ಸಿಟ್ ಹೇಳ್ತಾರೆ ಅ ಮೊನ್ನೇನು ಹೇಳಿದಿದ್ದಾರೆ ಅವ್ರ ಮೇಲೆ ಅವರು ಹೇಳಿದ್ ನಮ್ ದೋಸ್ತ್ ಹಚ್ಚಿದ್ದ ಫೋನ್ ಅಚ್ ಮೇಲೆ ಇನ್ನೊಂದ ಎರಡು ದಿನ ಬರ್ತ ಅಂತ ಹೇಳಿದ್ರಿ ಇನ್ನ ಹತ್ ಹತ್ತು ದಿನ ಆಯ್ತು ಆದ್ರ ನಮ್ ಕಡೆ ಮಳಿ ಬಂದಿಲ್ಲ
ಹೌದಾ ಅವ್ರು ಒಂದೊಂದ್ಸತಿ ಹೇಳ್ತಾರೆ ಹವಾಮಾನ ನುಡ್ಗ ಹೇಳ್ತಾರೆ ಅವ್ರು ಅದ್ರ ಅದ್ರ ಬಗ್ಗೆನೆ ಓದಿರುತ್ತ ತರಲ್ಲ ಅವರು
ಹೌದೌದು ಓದಿರ್ತವ್ರೆ ಮತ್ತೆ ಬರ್ಲಿಲ್ಲಲ್ಲಾ ಹೆಂಗೆ
ಅದ ಎಲ್ಲಾ ಪ್ರಕೃತಿ ನಿಯಮ ಪ್ರಕೃತಿ ನಿಯಮ ನಾವ್ ತಲೆ ಬಾಗಲೇಬೇಕು ಅದೇನ ನಾವ್ ಮಾಡೋದಲ್ಲ ಎಲ್ಲಾ ಅದೇ ಆಗುತ್ತೆ ಹ ಅದರಲ್ಲಿಂದ ಬರುತ್ತೆ ಯಾರು ಹೇಳಿದ್ರನ ಅಷ್ಟೇ ಸುಮ್ನೆ ಹೇಳ್ತಾರೆ ಭರವಸೆ ಸುಮ್ ಕೊಡ್ತಾರೆ ಮಳೆ ಬರ್ತದ ಅಂತ ಹೇಳಿ
ಆಗಲೇಬೇಕಂತ ಮಸ್ತ
ಏನ್ ಮಾಡಬೇಕ ಒಂದು ಗೊತ್ತಾಯ್ತಿಲ್ಲ ನಿಮ್ ಕಡೆ ತುಂಬಾ ಮಳೆ ಬರ್ತದೆಯಾ
ನಮ್ ಕಡೆ ಎಲ್ಲಾ ಬರ್ತಾ ಇದೆ ಮಳೆ ಜಾಸ್ತಿ ಮನ್ನೆ ಬಾಳ ಜಾಸ್ತಿ ಬಂದಿದೆ ಹೊಲದಲ್ಲಿ ನೀರು ನಿಂತಿದೆ
ಹಾ ಹಾ
ಹಾ ಅಷ್ಟು ಬಂದಿದೆ ಮತ್ತೆ ಬರ್ತಾ ಇಲ್ಲ ಈಗ ಒಂದೇ ಬಂದಿದೆ
ಹಾ
ಹ ಈಗ ಸ್ವಲ್ಪ ಸ್ವಲ್ಪ ದೊಡ್ಡವುಆಗ್ಯಾವ ಅತ್ತಿ
ಈಗ ಐದಾರ ಆಗಿದ್ದೇವೆ ಐದಾರ ಹಳ್ಳಿ ಆಗಿದ್ದೇವೆ ಗಿಡ ಈಗಂದ್ರೆ ಮತ್ ಕಸ್ಬಟ್ ಬಂದಿದೆ ಕಸ್ಬಟ್ ತಗ್ದಾರೆ ಮತ್ ಕಸ್ಬಟ್ ಬರಲ್ಲ ಮತ್ ಅದಕ್ಕೆ ನೀರ್ ಬಿಡ್ಬೇಕು ಇಲ್ಲಾಂದ್ರೆ ಕೆನೆಲ್ ನಲ್ಲಿ ನೀರ್ ಬರ್ತಾ ಇಲ್ಲ ಮಳೆ ಬರ್ಬೇಕು ಮಳೆ ಬಂದ್ರೆ ಚೆನ್ನಾಗಿ ಆಗುತ್ತದೆ
ಮಳೆನೆ ಮಳೆ ನೀರೇ ಬೇರೆ ಈ ಕ್ಯಾನೆಲ್ ನೀರೇ ಬೇರೆ ಮಳೆ ನೀರಿಂದ ಒಂದ್ ತರಾ ಗಿಡ ಬೇಗ ಇದಾಗಬಿಡುತ್ತೆ ದೊಡ್ಡದಾಗಬಿಡುತ್ತೆ ಇವು ಮಳೆ ಇವು ಬೋರ್ವಾಲ್ ಮುಖಾಂತರ ಕಾಲೆ ಮುಖಾಂತರ ನೀರ ಹಾಯಿಸಿದ್ರೆ ಏನೋ ಅಷ್ಟೊಂದ ಏನೋ ಪ್ರಯೋಜನ ಇಲ್ಲ
ಹಾ ಅದನ್ನು ಕರೆಕ್ಟ್ ಐತೆ ಮತ್ ಏನ್ ಮಾಡ್ಬೇಕು ಈಗ ಮಳೆ ಬರ್ಲಿಕ್ಕಂದ್ರೆ ಮತ್ ಕ್ಯಾನೆಲ್ ನೀರೇ ಯೂಸ್ ಮಾಡ್ಬೇಕಲ್ಲ ನೀರು
ನಿಮ್ ನಿಮ್ ಹೊಲದಲ್ಲಿ ಇದನ್ನೇ ಕ್ಯಾನಲ್ ಇದೇನಾ
ಹ ನಮ ನಮ್ದು ನೋಡಪ್ಪಾ ಮೂವತ್ ಎಕರೆ ಜಮೀನ್ ಇತ್ತು ನಮ್ದು ಅದರಲ್ಲಿ ಕ್ಯಾನಲ್ ಬಂದಿದೆ ಮೂವತ್ತು ಜಮೀನ್ ನಡಬರಿಕೆ ಕ್ಯಾನೆಲ್ ಬಂದಿದೆ ಈ ಕಡ್ ಹೊಲ ಇದೆ ಇದು ಫುಲ್ ನೀರಾವರಿ ನಮ್ದು ದೊಡ್ ಕ್ಯಾನಲ್ ಬಂದಿದೆ ಅದು ಕೆಂಬೈ ಕ್ಯಾನೆಲ್ ನೋಡಿರಲ್ಲ ನೀವು
ಹಾ ನೋಡಿದ್ದೀನಿ ನೋಡಿದ್ದೀನಿ ಅದ ನಿಮ್ಮ ಹೊಲದಲ್ಲಿ ಇದೆನ ಅ ಕ್ಯಾನಲ್
ಹಾ ಅದು ನಮ್ಮ ಹ ಅದು ನಮ್ಮ ಹೊಲದಲ್ಲಿ ಬಂದಿದೆ
ಹೌದಾ
ಹೌದು
ಇವಾಗ ದೊಡ್ಡ ಕ್ಯಾನೆಲ್ ಬಂದಿದ್ಯಲ್ಲಾ ನಿಮ್ ಹೊಲದಲ್ಲಿ
ಹಾ ಹೌದು
ಇವಾಗ ಆ ಕಡೆ ಹೊಲ ಈ ಕಡೆ ಹೊಲ ಅಂದ್ರೆ ಯಾವ ತರದಾಡ್ಬೇಕು ನಿಮ್ಗೆ ಏನಾದ್ರು ಕೊಟ್ಟಿದರ ಫೂಲ್ ಅದು
ಅದು ಬ್ರಿಡ್ಜ್ ಮಾಡಿದ್ದಾರೆ ಅದಕ್ಕೆ
ಅಲ್ಲೇ ನಿಮ್ಮ್ ಹೋಲ್ದ ಪಕ್ಕದದಲ್ಲಿಲ್ಲ ಎಲ್ರರು ಹೊಲದ ಮಾಡಿದಾರಾ ಏನ್ ಒಂದೇ ಬ್ರಿಜ್ ಮಾಡಿದಾರಾ
ಎರಡ್ ಮೂರ್ ಕಡೆ ಬ್ರಿಡ್ಜ್ ಮಾಡಿದ್ದಾರೆ
ಅಲ್ಲಿಂತ ಹೋಗಿ ಮತ್ತೆ ನೀವು ಹೊಲಕ್ಕೆ ಹೋಗ್ಬೇಕಾ
ಹಾ ಹೌದು ಹಂಗಿದೆ ಮತ್ತೆ ಏನ್ ಮಾಡ್ಲಕ್ ಬರಲ್ಲಲ್ಲ ಈಗ ಹಂಗೆ ಆ ಕಡೆ ಸೈಡ್ ನಮ್ದು ಹೊಲನು ಪೂರ ಕೆಟ್ಟಿದೆ ಅದ್ರ ಸಲಾಗಿ ಕ್ಯಾನಲ್ ಬಂದಿದೆ ಕ್ಯಾನಲ್ ಬಾಜು ಅಲ್ಲಿ ರೋಡ್ ಬಂದಿದೆ ಮತ್ತೆ
ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಜಾಸ್ತಿ ಬಂದಿರ್ಬೋದು ಹೌದಾ ಸರಿ ಬ್ರೋ ಒಂದ್ ಕಾಲ್ ಬರ್ತತಿ ಆಮೇಲೆ ಕಾಲ್ ಮಾಡ್ಲಾ
ಹ ಆಯ್ತ ಆಯ್ತು ಆಮೇಲೆ ಹಚ್ಚರಿ ನೀವೆ ಹಚ್ಚರೀ